ಹ
ಏನ್ಡದಪ್ಪ ಅತಷಕ್ಕ
ಮ ಬ
ನಿನಗೆ ನಲ್ಲ
ನ ನಳ
ಹಾ
ನೀನಡ ದೂರ
ಊರಾಗಿ ಬಿತ್ತವು ನ ದ ಊರಾಗ
ಹೌದಾ
ಹಾ
ಏನೇನ್ ಬಿತ್ತೀರಿ
ನಾವ ತೊಗರಿ
ಎಷ್ಟ ಎಕರೆ ಅದ ಹೊಲ
ಇದೆಕ್ಕ ಅದು
ಅತ್ತ
ಐದು
ಐದ ಎಕರೆ ನಾ
ಹ್ಮ
ಐದ ಎಕರೆ ತೊಗರಿ ಹಾಕಿರಿ
ಹಾ
ಹ್ಮ್ ಹ್ಮ್ ಹ್ಮ್ ಹೆಂಗದು ಎಕ್ರೇ ಬಿತೀರಾ ಟ್ಯಾಕ್ಟರಲೆ
ಎತ್ತಲೇ
ಅತ್ತ
ಹಾ ನೀವ ಏನ್ ಮಾಡೋಕತೀರ.
ಹಿಂಗ ನಾ ಸಿಮ ಒಂದು ಇದಗ ಕೋಳಿ ಫಾರಂ ನೋಡ್ಕೊಂತ ಹೊಂಟೀನಿ
ಕೋಳಿ ಪಾರ್ಮ್ ಮಾಡ್ರಿನ
ಹ್ಮ್ ಕೊಳಿ ಸಾಗಣಿಕೆ ಮಾಡ ಸಾಕಗೇತಿ
ಹ್ಮ್ ಹ್ಮ್ ಎಷ್ಟ ಎಷ್ಟು ಸಾಗಾಣಿಕೆ ಮಾಡಿರು
ಎರಡು ಕೋಳಿ ಅಂದರ ಎರಡು ನೋರ್ ಯಾಮ್ಯಾಮ್
ಹ ಒಂದಕ್ಕೆ ಎಷ್ಟು.
ನ ಸಣ್ಣ ನೋಡ್ಪಾ ಸಣ್ಣ ತರ ಅಂದ್ರು ಒಂದಕ್ಕ ಹತ್ತರಿಂದ ಹದ್ನೈದ ರೂಪಾಯಿ ಒಳಗದ.
ಹ್ಮ ಹ್ಮ್
ಪೂರ ದೊಡ್ಡದ ಮ ದೊಡ್ಡದ ಆದ್ಮೇಲೆ ಮಾರಿದವಿ ಅಂದ್ರೆ ಆರ್ನೂರು ಏಳ್ನೂರು ರೂಪಾಯಿ ಸಿಗತದ ಅದು ಒಂದು ಆರ್ ನಾಕರಿಂದ ಒಂದು ಆರು ತಿಂಗಳು.
ಹಾ ಅಷ್ಟ ನಾಟಿಗೆ ಏನದ ಅದ್ ಜವಾರಿ ಅದ ಜವರಿ ಇರ್ತ ಐವಿಡಿ ಅದು ಹೌ
ಅರಬಿಡಿ ಜವರಿ ಎಲ್ಲ
ಹ್ಮ್ ಹ್ಮ್
ಹ್ಮ್
ಅಂದ್ರೆ ಏನು ಇಂಜೆಕ್ಷನ್ ಎಲ್ಲಾ ಮಾಡ್ಬೇಕ ಅವಕೆ
ಹ ರೋಗ ಬರ್ಲದಂಗ ನೋಡ್ಕಯಬಕ ನೋಡಪಾ ಯಾವ್ ರೋಗನ ದ ಯಾವನ್ ರೋಗ ಜಲ ಬಂದ ಅಂದ್ರ ಬ ಒಂದ್ ಕೋಳಿ ಬಂತ ಅಂದ್ರ ಎಲ್ಲ ಕೋಳಿ ತಗ್ಬಿಡತ್ತೆ
ಅ ಏನಾದ್ರೂ ಏನು ಸಬ್ಸಿಡಿ ಮೇಲೆ ಹಾಕಬೇಕು
ಅದ ಸಬ್ಸಿಡಿ ನ ಪಂಚಾಯತಿ ಕಡೆಲ್ಲ ಸಬ್ಸಿಡಿ ತೊಂಡ
ಕ ಕಡಿಮೆ ಬರ್ಸ್ತಾನ ಅದ್ರಾಗ
ಹಾ ಕಡಿಮೆ ಬರ್ತ ಸಲ್ಸಿಡಿ ಮಾಡಿದ್ದ ಅಂದ್ರ ರೊಕ್ ರೋಕ್ಕ ಅವರು ಕೊಡ್ತಾರ
ಹಾ
ಅರ್ದಾ ನಾವು ಹಾಕುದ ಹ್ಮ
ಏನ್ ಊಟ ಅದೆಲ್ಲ ಆಗಿದೆ
ಹಾ ಊಟ ಆಗಿದೆ
ಏನಿತ್ತು ಇವತ್ತು ಸ್ಪೆಷಲ್
ನಮ್ದ ಏನಿಲ್ಲ ಅದೇ ಮಜ್ಜಿಗೆ ಸಾರರ ಅನ್ನ
ಸಮಸೆ ತಲಾ ಆ ನಮ್ದು ಇವತ್ತ ಹೋಳ್ ಗೆ ಮಾಡಿದ್ದಿನು
ಹೋಳಿಗೆ
ಹ್ಮ ಇ ಅಮಾಸ್ಯೆ ಅಲ್ಲ
ಹ್ಮ್ ಹ್ಮ್ ನಾವೇಲ್ಲಪ್ಪ್ ಮನೇಲಿ ಮಜ್ಜಿಗೆ ಸಾರ ಅನ್ನ ಮಾಡಿದ್ರೆ ಅದೇ ಒಂದು
ಹೌದಾ ಮತ್ತೆ ಯಾವ ಕಡೆ ಹೋಗಿಲ್ಲ
ಈ ಕಡೆ ದೇವ್ರಗ ಹೋಗಿದ್ದೇವು ನಾವ್ ಇವತ್ತ ಅಮಾಸಿ ಚತಳ
ಹೂ
ದೇವರಿಗೆ ಹೋಗಿ ಬಂದ ಬಿಟ್ನಿ
ಹೌದು
ಹ್ಮ್ ನೀವು ಎಕಡೆ ಹೋಗಿಲ್ಲಾನ ಅಮಾವಾಸ್ಯೆ ಸ್ಪೆಷಲ್ಎಡೆ
ನಾವು ನಾವು ನೂ ಹೋಗಿದ್ದೀವಿ ಇಲ್ಲಿ ಬೆಂಗಳೂರಲ್ಲಿ
ಹೌದಾ ಹ್ಮ ಮತ್ತೆ ಯಕಡೆ ಹೋಗಿಲ್ಲ ಕಾಲೇಜ್ ವಿಲೇಜ್ ಏನಿಲ್ಲಾ ಮಾಡಿಲ್ಲ ಕಾಲೇಜ ಇಲ್ಲ
ಅದು ನಾವವು ಈಗ ಸೈನ್ಸ ಮಾಡಿದ್ವಿ ಸೆಕೆಂಡ್ ಪ್ಲಸ ಮುಗೀತ
ಹಾ
ಈಗ ಅದು ಕೆ ಕೆ ಸಿ ಇ ಟಿ ಬರ್ದಿದ್ದೀವಿ
ಹ್ಮ್
ಅ ಬ ಅದು ಕೌನ್ಸ್ಲಿಂಗ್ ಅ ಎಲ್ಲ ಕಾಲೇಜ್ ನಮ್ಗೆ ಬಿಡ್ತಾರ ಅವ್ರ
ಹಾ ಹಾ
ನಾವ್ ಈಗ ಕಾಲೇಜ್ ನಮ್ಗೆ ಯಾವ್ ಚೆನ್ನಾಗಿದಾವ ಅ ನೋಡ್ಬೇಕಕ್ ನಾವು ನಾವ್ ಆಯ್ಕೆ ಮಾಡ್ಬೇಕ ಅವು
ಹ್ಮ ನೀವು ಆಯ್ಕೆ ಮಾಡಂಗ ಇರ್ತಾನ ಅದ
ಹ ನಾವ್ ಕಾಲೇಜ್ ಆಯ್ಕೆ ಮಾಡಂಗ ಇರುತ್ತೆ ನಮ್ಗೆ ಯಾವ ಅಷ್ಟ ನಾವ್ ಅಷ್ಟ್ರಲ್ಲಿ ಹೋಗ್ಬೇಕು ನಾವ್ ಕಾಲೇಜ್ಗೆ
ಹ್ಮ್ ನಿಮ್ಗೆ ಯಾವ್ದ ಯಾವ್ದ ಬಳತ ಅವ್ರೇ ಸೆಲೆಕ್ಷನ್ ಮಾಡ್ತಾರೆ ಯಾವ ಕಾಲೇಜ್ ಅಂತ
ಹೌದು ನಾ ಅಷ್ಟೆ ನಾವು ಏನ್ ಹ ಕೆ ಸಿಟ ರ್ಯಾಂಕ್ ಬಂದಿತ್ ನೋಡು
ಹ್ಮ
ಅಲ್ಲಿ ಸ್ಟಾಪ್ ಆಗಿರ್ತದ ನಮ್ಮ ರ್ಯಾಂಕಿಂಗ್
ಹ್ಮ
ತಳಗಸಿಂದ ಬಂದ್ರೆ ನಮ್ಮ ಆ ಕಾಲೇಜಿಗೆ ಹೋಗ್ುದು
ಹ ಹಾ ಅಲ್ಲಿ ಅವ್ ಕಾಲೇಜ್ ಅವು ಯಾವ ಕಾಲೇಜ್ ಬಿದ್ದರ್ ಆಕಾಲಿಜ
ಹಾ ಅದೇ ಕಾಲೇಜ ಮಾಡ್ಬೇಕು ಅವ್ರು ಏನ ಒಂದ್ ಸರ್ತಿ ಕೊಡ್ತಾರೆ ಇನ್ನೊಂದ್ ಸರ್ತಿ ಅದೇ ಕಾಲೇಜ ಹೋಗ್ಬೇಕು ಇಲ್ಲ ಅಂದ್ರೆ ನಮ್ದು ಏನು ಕಾಲೇಜ್ ಮುಂದೆ ಓದಕ್ಕೆ ಬಿಡಲ್ಲ ಅವರು
ಹ್ಮ್
ಹ ನಮಕ್ ಯಾವ್ ಕಾಲೇಜ ಸಿಕ್ಕಿರುತ್ತೆ ಅದಕ್ಕೆ ಹೋಗ್ಬೇಕು
ಹೌದಾ
ಹ್ಮ್
ನಮ್ದ ಏನ ಇರ್ತೋ ನಮ ಕಾಮರ್ಸ್ ಆದ ಏಂತ ಬಾಳ ಇನ್ನು
ಹ್ಮ್ ನಿಂದ ನಡತ ಈಗ ಏನು ಪಿ ಯು ಸಿ ಮುಗಿಸತಿದ ಕಾಮರ್ಸ್ ಬಿ ಎಡ್ ಬಿ ಕಾಮ್ ಮಾಡಿದೀರಾ
ಹಾ ಬಿಕಾಮ್ ಮಾಡಿ ನಾವು ಈಗ ಏನಿಲ್ಲ ಸುಮ್ ಊರಾಗ ಒಂದು ಇದಕ್ ತಗಬೇಕಕ್ಂತತ್ ಮಾಡಿ ಕಾರ್ ಯಾವತ್ ತೊಕ್ಂತ ಯೋಚನೆ ಮಾಡತ್ತತಿ
ಕಾರಖ ಹೌದು ಯಾ ಕಂಪ್ಲೇಟ್
ಇದ್ರ ಟಾಟದ ಯಾವತ್ತು ಚಲೋ ಬರ್ತಾವ ಅಂತ ಯೋಚನೆ ಮಾಡ್ಬೇಕಕ್ ಯಾವ್ದಾನ ಒಂದ ಚಲೋ ತಗಬೇಕ
ಇವಾಗ ರೀಸೆಂಟ್ಲಿ ಟಾಟಾ ಸೈರಾ ಬಿಟ್ಟಿದಾರಲ್ಲ
ಹೌದು ಮನ್ನಿ ಲಾಂಚ್ ಮಾಡಿದ್ರಲ್ಲ ಎಾವಷ್ಟು ಹನ್ನೊಂದ್ ಲಕ್ಷ ನಲ್ವತ್ತೈದು್ ಸಾವಿರ ಏನ ಅದಲ್ಲ ಅದ
ಹಾ ಅದೇ ಟಾಟಾ ತಾಯಿರ
ಅದ ತೋಮ್ಮ ಟಾಟಾ ಇದು ಇನ್ನೊಂದು ಬರ್ತದ ಬಲೋನಾ ಅಂತ ಅದ ತಬ ಹಾ ಯವತ್ತುಬ ಗತ್ತ ಹಾ ಅದು ಟಾಟಾ ಸೈವರ ಹನ್ನೊಂದು ಲಕ್ಷ ಅದಲ್ಲ ಅದಕ್ಕ ಯೋಚನೆ ಮಾಡ್ ಯಾವತ್ ತಗಬೇಕು ಈ ಸ್ವಿಫ್ಟ್ ಇಂಂತವತ್ ಅಂದ್ರ ಕಮ್ಮಿ ಬಳ್ತಾವ್ರೊಕ್ಕ
ಹ್ಮ
ಅದೇ ನೋಡ್ಬೇಕಕ್ ಯಾವತ್ತು ತೋಗಬೇಕುಂತ
ಎಷ್ಟೊಂದ್ ಐವತ್ ಐವತ್ ಲಕ್ಷದೊಳಗತ್ತಕೆ
ಅಯ್ಯ ಇಐವತ್ತು ಲಕ್ಷದೊಳಗ
ಹಾ
ಐವತ್ತ ಲಕ್ಷ ರಕ್ಕ ಇದ್ದು ಅಂದ್ರ ನಾ ಯಾಕ್ ಹಿಂಗ್ ಇರ್ತವಿ ಅಣ್ಣಾ ಐವತ್ ಲಕ್ಷ ಇಲ್ಲ ಒಂದ್ ಅಷ್ಟ ಒಂದು ಏನಿಲ್ಲ ಅಂದ್ರೆ ಆರಿಂದ ಹನ್ನೆರಡು ಲಕ್ಷದ ಒಳಗ
ಹ ಹಂಗಂದ್ರ ಇಗ ಟಾಟಾ ಸೈರ್ ಚಲೋ ಅದ ಕಾರ್
ಹ್ಮ್ ನೋಡ್ಬೇಕ್ ಅದ್ನೆ ತೊಬೇಕ್ ಅಂತ ಮಾಡಿವಿ ಅದಕ್ಕಾನೂ ಅದು ಸ್ವಲ್ಪ ಎಲ್ಲೋ ಇದು ಕೊಡಲ್ಲ ಎಲ್ಲೋ ಬೋರ್ಡ್ ಕೊಡಲ್ಲ ಅಂತ ಅವ್ರು
ಹಾ ಎಲ್ಲೋ ಬೋರ್ಡ್
ಹ್ಮ್ ಎಲೆಕ್ಟ್ರಿಕಲ್ ಹ್ಮ್ ನಮ್ಗೆ ಅ ಹಾ ಎಲ್ಲೋ ಬೋರ್ಡ್ ಬೇಕು ಅದ್ಕ ಯಾವತ್ತು ಹೋಗ್ಬೇಕಂತ ಯೋಚನೆ ಮಾಡ್ಲತ್ತೀವಿ ಹಿನಾ
ಇದು ಸ್ವಿಫ್ಟ ಚಾಲೂ ಆಯಿತು
ಹಾ ಅದೇ ಸ್ವಿಫ್ಟ್ ತೊಗಕ್ಂತ ಮಾಡಿವಿ ಇಲ್ಕಂದ್ರ ಇನ್ನೊಂದ್ ಬಾರದ ಇರಟಿಗ ಇರಟಿಗ ತೊಗಕ್ಂದ
ಹ್ಮ ಹಾ
ಹ್ಮ್ ಇಲ್ ಟೀಗಿ ಇಲ್ಕ ಮನ್ನಿ ಲಾಂಚ್ ಮಾಡ್ಯರ ಯಾವೋ ಹಸು ಲಾಂಚ್ ಮಾಡ್ಯಾರ
ಹಾ ಹಾ
ಹೌದ ಏ ಯಾವವು ಯದ್ರಾಗೆನೋ ಒಂದು ಸಂಘ ಮಾಡಿ ಯಾವನ ಒಂದು
ನೀವು ಕಾರ್ ತಗೋಬೇಕಂದ್ರಿ ನಾವು ಈಲ್ಲಿ ಅಲ್ಲ ಲ್ಯಂಬರ್ ಗಿನ್ನಿ ಮತ್ತೆ ಬಿ ಎಮ ಡಬ್ಲ್ಯೂ ತೋತಾರಂತ ನೋಡ್
ಹ್ಮ ಲ್ಯಾಂಬೊ ಗಿನಿ ಬಿ ಎಂ ಡಬ್ಲ್ಯೂ ಮರ್ಸಡೀಸ್ ಜಾಗವರ್ ಇವತ್ತು ಹಿಂತವ ತೋತ್ರಂತ ನೀವ್ ಮಾಡ್ರಿರೆನ
ಹಾ ನಾ ಅದ ಅದ್ರಲ್ಲಿ ನೀವು ಬಿಸ್ನೆಸ್ ನಿಮ್ ಪಪ್ಪಾ ಅವ್ರ ಎಲ್ಲಾ ಬಿಸ್ನೆಸ್ ಅದ ಮಾಡ್ತಾರ
ಈಲ್ಲೇ ಓಡ್ಸ ಬಿಟ್ಟಿವಿ ಏಲ್ಲ
ಹಾ ಹಾ ಈಗ ಇವಾಗ ಏನ ಮನ್ಯಗ್ ಮನಿಗ್ ಬೇಕಾ ಏನ್ ಬಾಡಿಗೆ ಈದ
ಈ ಸುಮ್ಮ ಈ ಅವು ಕೆಲ್ಸ ಮಾಡ್ತಾರಲ್ಲ ಮನ್ಯಾಗ
ಹ್ಮ್
ಅಂತೋರಿಗಿ ತರಕಾರಿ ತರಕ್ಕ ತರಕಾರಿ ತರಕ
ಹ್ಮ್ ಹ್ಮ್
ಕೆಲ್ಸ ಅವರು ಕೆಲ್ಸ ಇದ್ದು ಹೋಗ್ಬೇಕಂತ ಅದ ತೋಗತಿವಿ
ಹೌದ
ಹ್ಮ್ ನಮಗ್ ತಿರಿಯಾಡಕ್ ಅವು ಹ್ಮ್ ಅವ ಎಲ್ಲ ಡಿಪೆಂಡರ್
ಹಾ ಡಿಫೆಂಡರ್ನ್ನ ಇದ
ಹ್ಮ್ ಅದನ್ನಾದ
ಹ ಬೈ ಸ್ವಲ್ ಮದ್ುವವೆದ ತಿಂಗಳೊಳಗೆ ಸ್ವಲ್ಪ ಡಿಫೆಂಡರ್ ಕೊಟ್ರ ಚಲ ಆಗ್ತದೆ
ಅಪನ್್ರಾ
ಹಾ
ಅದ ದಿವಲ್ ಹಾಕದ ಅವಕತದನ್ ನಿಮ್ದ
ಹ ಕಾರಖಾರಿ ಹೋಯ್ತವಂತ ಡೀಿಸೆಲ್ ಹಾಕದ ಆಗಲ್ಲ
ಹ್ಮ್ ಬಾಳ ಅದು ಎಷ್ಟ್ ನಾಕ್ ಕಿಲೋಮೀಟರ್ಕ್ ಒಂದ್ ಲೀಟರ್ ಕುೂಡಿತು ನಾವ ಡೀಸೆಲ್
ಓ ಹಂಗ ಮೈಲೇಜ್ ಕೊಡ ಫುಲ್ ಗಾಡಿ
ಹ್ಮ ಮತ್ತೆ ಸ್ಟಾರ್ಟ್ ಮಾಡೊಟ್ಟಿಗೆ ಅರ್ಧ ಲೀಟರ್ ಕುಡ್ಬಲ್ಪು
ಹ್ಮ
ಹ್ಮ್ ಮತ್ ನೋ ನಿಮ್ ಇಷ್ಟ ವಯಂಗಿತ್ ವಯರಿ ನಾವೇಏನ್ ಬ್ಯಾಡನಲ್ಲ
ಮತ್ತೆ ಅವು ಮರ್ಸಿಡೀಸ್ ಅವು ಚೆನ್ನಾಗ್ ಕೊಡ್ತಾವ
ಅವನು ಅಷ್ಟೇ ಒಂದು ಅಷ್ಟೇ ಹತ್ತು ಹತ್ತು ದಾಟಲ್ ಯಾವನು ಹತ್ರ ಒಳಗೆ ಎಲ್ಲಟು
ಹಾ ಹಾ
ಹ್ಮ್ ಎಲ್ಲಸು ಹತ್ರೊಳಗೆ ಕೊಡತವ ನೋ
ಬಿ ಎಮ್ ಡಬ್ಲ್ಯೂ ಅಷ್ಟೇ
ಬಿ ಎಮ್ ಡಬ್ಲ್ಯೂ ಕೊಡ್ತೈತಿ ಒಂದು ಏಳು
ಏಳುಷ್ಟೇ
ಹ್ಮ್ ಇವಾಗ ಮೈಲೇಜ್ ಕೊಡ
ಹಾ
ಹ ವೈರ್ ಅದಕ್ಕೆ ಬ್ಯಾಡಮ್ ಫಂಕ್ಷನ್ ಮುಗಿದ ಮೇಲೆ ತಂದ್ ಕೊಟ್ಟು್ರ
ಹ ಹೌ ಹಾ
ಹ್ಮ್
ಹ ಆಯ್ತು ಬೈ ಕೇಳ್ತನಿ ನ ನಮ್ ಫ್ರೆಂಡ್ಸ್ ಏನಂತಾರನಾ
ಹ್ಮ ಹೇಳ ಕೇಳ ಎಲ್ಲ ಎಲ್ಲ ಯಾರಿಕತ ಎಲ್ಲಾರ ಕೇಳ ಆದ್ರ ಎಷ್ಟೇ ಹಂಗ ಡೀಜೆಲ್ ಪಜಲ್ ಕುಡತ್ ನೋಡು ಮತ್ ನೋಡ ಯಾರ್ದ ಪಂಕ್ಷನ್ ಯಾರ್ದ ಅದ
ಅಲ್ಲಿ ನಮ್ಮ್ ಅಣ್ಣನ್ ನಮ್ ದೊಡಪನ್ ಮಗಂದ ಐತ್ ಮದ್ವೆ
ಹ್ಮ್ ಹ್ಮ್ ಹ್ಮ್ ದಳ ಪರ್ನಾಗ
ಹಾ
ಅವಂದ ಇದ್ದಿದ್ದಕ್ಕ ನೀವ್ ತೋಲ ಅಂಟ್ರಿ ಅನಾ
ಹ್ಮ್
ಹ್ಮ್ ಕೇವಲೋಡ ಮರು
ಹ್ಮ್ ಆಯ್ತು ತ ವಕ್ಯಾತ್ನು
ಹ್ಮ್ ಕೇಳಿ ಹೇಳೋಣ ಯಸ್ ಸುದಿ ಅಂಗನು ಹ್ಮ ಬೇಕಾದ್ರೂ ವೈರ್ ಅಲ್ಲೇ ನಿಂದ್ರಿಸಿ ನಿಂದ್ರಿಸಿರ್ತೇವು ರಗೋಡ್ ಹಾ ಸರಿ ಸರಿ ಕೆ ಕೆ ಕೇಳ್
ಹಾ